ಹಲೋ
ಹ ಹೇಳ್
ನಮಸ್ಕಾರ ನೆನ್ಪಿದೀನ?
ಹಾ ಹಾ ನೆನ್ಪಿದ್ದೀರಾ ನಮಸ್ಕರ ಹೇಗಿದ್ದೀರಾ?
ನಾನ್ ಚೆನ್ನಾಗಿದ್ದೀನಿ ಊಟ ಆಯ್ತಾ?
ಹ್ಮ್ ನಂದಾಯ್ತು ನಿಮ್ದು
ನಂದು ಆಯ್ತು ಮತ್ತೆ ಫುಲ್ ಏನ್ ಬೆಂಗ್ಳೂರ್ ಸ್ಲಾಂಗ್ ಬರ್ತಿವೆ.
ಅಯ್ಯೋ ಅದಿಲ್ಲಿ ಇದ್ ಗೆಳ್ತರ್ ಜೊತೆ ಮಾತಾಡ್ ಮಾತಾಡ್ ಹಂಗ ಹೊಂಟದ್ ಸಡನ್ನಾಗ್
ಹ ಏನ್ ಊಟ ಮಾಡುದ್ರಿ?
ಅದೇ ನಿಮ್ಗೆ ಹೇಳ್ದಂಗ್ ಹೆಂಗ್ರಿ ಬೆಂಗ್ಳೂರ್ನಾಗ ಬರರಿ ಅನ್ನ ಸಂಬಾರೆ ಇರ್ತದ್
ಹಾ ಅದೇ ನೀ ಏನ್ ಚೇಂಜ್ ಆದ್ರು ಅದು ನಿಮ್ ಊಟ ಒಂದ್ ಚೇಂಜ್ ಆಗಂಗಿಲ್ ಬಿಡ್
ಹ ಹಾ ರೀ ಎಲ್ಲ ಬಿಟ್ಟ ಹೋಗತನ ಚೇಂಜ್ ಆಗಲ್ಲ ಆನ್
ಮತ್ತ ಏನ್ ಮಾಡಕ್ ಆಗಂಗ ಇಲ್ ರೂಮ್ದಾಗ ಏನಾರ ಒಂದು ಹಿಂಗ್ ಇಂಡಕ್ಷನ್ ಅದು ಇದು ತಗೊಬಂದ್ ಇಟ್ಕೊಂಡು ನೀವಾರಿ ಏನಾರ ಮಾಡ್ಕೊಂಡು ತಿನ್ಬೋದಲ್ಲ.
ಹ ಅದು ಬಿ ಆಗಲ್ ಬರ್ರಿ ನಂಬಲ್ಲಾರ ಇದು ಕೆಟಲ್ ಅಂತಿರ್ ರು ಕೆಟಲ್ ತಂದ ಇಟ್ಕೊಂಡಿದಕ್ಕೆ ಬಿಲ್ ಹೊಂಟ ಅದು ಹೊಂಟದ್ ಇದು ಹೊಂಟದ್ ಅಂತ್ ತೊಗೊಂಡ್ ಹೋಗ್ಯಾರ ಅವ್ರು.
ಅವ್ರ ಅದೇಂಗೆ ಹೇಳ್ತಾರ್ ಈಗೇನ್ ಅದೇನ್ನ್ ಪಿ ಯು ಸಿ ಸಾಲಿ ಮಾಡ್ಯಾರ ಏನು ಇಂಜಿನಿಯರಿಂಗ್ ನಮ್ ಮುಂದಾಗ ನಮ್ಗ ಏನ್ ಬೆಕ್ ಮನ್ಸಿಗ್ ಬಂದಿದ್ ಮಾಡ್ಕೊ ತಿನ್ನೋ ರೈಟ್ಸ್ ಐತ್ ನಮಗ
ಹಾ ನೀವೇನೋ ಹೇಳ್ತಿರಿ ಇಂಜಿನಿಯರಿಂಗ್ ಅಂತ ನಂಬಲ್ಲಾರ ಕೇಳ್ಬೇಕು ನೀವು ನಮ್ ಕಾಲೇಜ್ನಾಗ ಎಲ್ಲ ಸಣ್ಣ ಚುಕ್ಕಳಿಗ ಪೇರೆಂಟ್ಸ್ ಮೀಟಿಂಗ್ ಮಾಡ್ದಾಂಗ ನಮ್ಗ ಅದೆಲ್ಲ ಮಾಡ್ತಾರಂತ ಮ
ಹ್ ಹ್ ತಳಿಗಳ್ ಸಾಲಿ ಏನ್ರೀ ನಿಮ್ದು. ಅವ್ರು ಪ್ರಿನ್ಸಿಪಾಲ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಮೇಲ್ ಡಿಪೆಂಡ್ ಆಗ್ತದರಿಪ ನಿಮ್ ಪ್ರಿನ್ಸಿಪಲ್ ಮೇ ಬಿ ಎಲ್ಲರೆ ಇ ಹ್ ಸ್ಕೂಲ್ ಪ್ರಿನ್ಸಿಪಲ್ ಆಗ ದಾಟ್ ಬಂದಿದ್ದ ಅಂದ್ರ ಹಂಗ ಆಗ್ತೇ ಅ
ನಮಗು ಹಂಗೆ ಅನಿಸ್ತದ ಯಲ್ಲಿ ಅವ ಅಲ್ಲಿ ಸ್ಕೂಲ್ ನಿಂದ ಇಲ್ಲಿಗ್ ಬಂದಾನೆನ್ ಅನ್ಕೊಂತೀವ್ ನಾವ.
ಅದೇ ಆ ಸ್ಕೂಲ್ದಾಗ ಇದ್ ಬಂದಿರ್ತಾರಲ್ಲ ಅವ್ರಗ ಅಲ್ಲಿ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಹಾಕಿ ಹಾಕಿ ಹಾಕಿ ಇಂಜಿನಿಯರ್ ನಮಗೂ ಸಣ್ ಹುಡುಗರು ಅತನೆ ನೋಡ್ತಾರೆ ಅವರು ಎಲ್ ಕೆ ಜಿ ಯು ಕೆ ಜಿ ಹುಡ್ಗರು
ಹಾ ಏನ್ ಅನ್ಕೊಂಡಿದ್ರುನು ಕಾಲೇಜ್ ಅಂತಂದ್ರು ಕಾರಿಡೋರ್ ನ್ಯಾಗ ಓಡಾಡ್ಬೇ ಡ್ರಿ ಕ್ಲಾಸ್ ಬಿಟ್ಟು ಹೊರಗ್ ಬರ್ಬೇಡ್ರಿ
ನಿಮಗೆ ನಿಮ್ಗೆ ಅಟ್ಟರ ಪಾಡಪ್ಪ ನಮ್ ಕಾಲೇಜ್ನಗ್ ಹುಡ್ಗ ಹುಡ್ಗಿನು ಮಾತಾಡಿದ್ರೇನು ಕ್ಯಾಬಿನಿ ಕರೀತಾರ ಏನ ಅಣ್ಣ ತಂಗಿಯಾಗಿ ಮಾತಾಡುದ್ರುನು ಅವರಂದ ಮೂವತ್ ನಕ್ ಮಾತಾಡ್ತಾರೆ ಹಂಗ ಐತ್ ಹಿಂಗ್ ಐತಿ ಪೇರೆಂಟ್ಸ್ ಹೇಳನ್ ಹಂಗ ಹೇಳೋನಂತ ಹೇಳಿ.
ಹಾ ಅವ್ರ ಮಕ್ಕಳ ಕಾಲೇಜಿಗೆ ಬಂದು ಅಂದ್ರೆ ಏನ್ ಕಿತ್ ದಬ್ಬಕ್ತಾರೆ.
ನೀವು ಕರ್ಮ ಬಿಡಂಗ ಇಲ್ ಹೇಳಿ ನಮಿಗ್ ಮಾಡಿದ್ ಕರ್ಮ ಆಗುದು ಅದೆಲ್ಲ ವಾಪ
ಮಷ್ಟೇನ್ ಹೇಳ್ತಾ ಕೆಲಸ್ತಾರ ನಾವೇನೋ ಅನ್ಕೊಂಡ್ ಮಾತಾಡಿರ್ತೀವ ಅವ್ರೇನೋ ಅನ್ಕೊತಾರ.
ಅದು ಕರೆ ಬರಿ. ಮತ್ತೇನು ಎಲ್ಲ ಹೋಗ್ಬೇಕಂತ ಅನಾತಿದ್ರಿ ಹೋಗ್ ಬಂದ್ರೇನು?
ಅಯ್ಯೋ ಇನ್ನ ಪರೀಕ್ಷೆ ಇರ ಮುಗಿಲ್ರಿ. ಪೇಪರ್ ಮುಗಿಯಲ್ಲಾಗ್ಯಾವ್ ಮುಗಿದ್ ಮೇಲೆ ಎಲ್ಲಿಗಾರ ಹೋಬೇಕ
ಮತ್ತ್ ನಾ ತಿರುಪತಿ ಹೋಗ್ತೇನ್ ಅಂದಿದ್ರಿ
ಹಾ ಅಡ
ಹ್ಮ
ಹಲೋ
ಹಾ ಹೇಳಿ ಹೇಳ್ರಿ
ಇನ್ನ ಹೋಗ್ಬಂದಿಲ್ರಿ ತಿರುಪತಿಗೆ.
ಇಲ್ಲ ನೋಡ್ರಿ ನಿಂಬಲ್ಲೇನೂ ಸೇರಿ ಆದ್ರೆ ಇನ್ನ ಹೋಗಿಲ್ರಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಈಗ ತಿರುಪತಿನೂ ಹೋಗಿಲ್ಲ ಮತ್ತ ದೂದಸಾಗರ್ ಹೋಬೇಕನತಿದ್ರಲ್ಲ ಅದಕರ ಹೋಬಂದ್ರೇನ.
ಹಾ ಅದು ಹೋಬೇಕ್ರಿ ಎಲ್ಲಾ ಸುಟ್ಟಿ ಬಿದ್ದಾಗೆ ಕಾಲೇಜ್ ಚುಟ್ಟಿ ಯಾವಾಗ್ ಬರುತ್ತೆ ಅವಾಗೆ ಹೋಗದ್ ನೋಡ್.
ಇಲ್ಲೇನ್ರಿ ಸತ್ಯ ಯಾ ಯಡ್ ತಿಂಗಳು ಸುಟ್ಟಿ ಅನ್ನಕತ್ತಾರ.
ಬಾಳ್ ಖುಷಿ ಅಲತ್ತದ್ರಿ ಒಂದ್ ಕಡೆ ದುಕ್ ಕ್ಕ್ ಬಿ ಅಲತ್ತದ ಈಷ್ಟ್ ದಿನ ಸುಟ್ಟಿ ಕೊಟ್ಟಾರಲ್ಲಾ ಅಂತ್
ಈ ಖುಷಿ ಇಲ್ಲ ಆಕ ಖುಷಿ ಎಲ್ಲ ಕಾರಣ ಆದ್
ಅಯ್ಯೋ ಇವ್ರಿಗೆಲ್ಲಾ ಬಿಟ್ಟು ಅಲ್ಲಿ ಇರ್ಬೇಕಲ್ರಿ ಒಬ್ಬಾಕಿನೇ ಇರ್ಬೇಕಲ್ ಮನ್ಯಾಗ ಮನ್ಸು ಬರಲ್ಲ ಏನಿಲ್ಲಾ ಇಲ್ಲ ಅದ್ರ ಜಗಳ ಆಡ್ಕೋತ ಅದ್ ಮಾಡ್ಕೊತ ಇದ್ ಮಾಡ್ಕೋತ ಸುಟ್ಟಿ ಹೆಂಗ್ ಹೋತವನ್ನದ್ ಗೊತ್ತಾಗಲ್
ಹ್ಮ್ ಹ್ಮ್ ಹ್ಮ್
ಅದೇ ಒಂದು
ಅಂದ್ರೆ ಮನ್ಯಾಗ ಮಜಾ ಅರ ಮಾಡ್ಬೋದಲ್ರಿ ಮನ್ಯಾಗ ಟಿವಿ ನೋಡ್ ಅದ್ ನೋಡ್ ಅದ್ ಮಾಡ್ಕೊಂಡ್ ಮನ್ಸಿಗ್ ಬಂದಿದ್ ಮಾಡ್ಕೊಂಡ್ ತಿನ್ನದ್ ಕೆಲ
ಬ್ಯಾಸ್ರಾತದ್ರಿ ತಿನ್ಬೋದು ಊಟ ಊಟ ಒಂದ್ರ ಸಲಂದೆ ಹೋಗ್ದದ ನೋಡ್ರಿ ಮನ್ಯಾಗ.
ಏನೇನ್ ಮಾಡ್ಕೊಂಡ್ ತಿನ್ಬೇಕ್ ಕನ್ಕೊಂಡಿರ ಮನೆಗೆ ಹೋದಾಗ್
ಅಯ್ಯೋ ಏನ್ ಅವಿ ಅನ್ಕೊಂಡಿಲ್ಲ ಬರನ ಅದೇ ದಿನ ತಿನ್ನ ರೊಟ್ಟಿ ತಿಂದ್ರೆ ಸಾಕಾಗ್ಯದ್ ನಮ್
ಅಲೋ ಇಲ್ಲ ರೊಟ್ಟಿ ತಿಂದ್ರ ಸಾಕ್ ಗವಿ ಅಲ್ಲಿ ಹೋದ್ಮ್ಯಾಗ ರೊಟ್ಟಿ ತಿನ್ ಅದ್ ತಿನ್ನಂದ್ರೆ ಹೋಗ ಅದು ಅಲ್ಲಿ ಇದು ಅಲ್ ಅದು ಹಿಂಗ ಇದು ಹಂಗ ಅನ್ಕೋತ್ ಮತ್ತ ಅಲ್ಲಿ ಹೋಗ ಅ
ಹಂಗೆ ಆತದ್ ನೋಡ್ರಿ ನಂಗ್ ಬಿ ಯಾವಾಗ ಬಿ ಹಂಗೆ ಆತದ್ ಇಲ್ಲಿಂದು ಈಗ ಸುಟ್ಟಿ ಅವ ಮನೆಗ್ ಹೋತಿನಿ ಅಂತೆ ಎಲ್ಲಾ ಆಗಿರ್ತದ ಹೋಗ ಹೋಗ ಟೈಮಿಗ್ ಅನ್ಕೋತಿನ್ ಇಲ್ಲ ಮನೆಗ್ ಹೋದ್ಮೆಲೆ ಇದು ಉಣ್ಬೇ ಅದ್ ಉಣ್ಬೇಕ್ ಅದ್ ಮಾಡ್ಸ್ಕೋಬೇಕ್ ಅಲ್ಲಿ ಹೋದ್ಮೇಲೆ ಅದ್ ಮಾಡಿಟ್ಟಿರ್ತಾರ ನಂಗ್ವಲ್ಲ ನಂಗ್ವಲ್ಲ ನಂಗ ಹೋಗಲ್ ಆಗ್ಯದ್
ಅಲ್ಲ ಅಲ್ಲಿ ಅನ್ಬೇಕ ಅಲ್ಲಿ ಉಪ್ಪ ಕಾರ ಎಲ್ಲಾರು ತಿಂದ ಬಂದಿ ಇಲ್ಲರ ತಂದೆಗೆ ತಿಂದ್ ಹೋಗ ಒಂದೆರಡು ದಿನ ಅನ್ನೊದು ಅದಿಕ್ಕಿಟ್ಟು ಉಗುಳಿಸ್ ಕೊಳ್ಳೋದ್ ಬರೀ ಇದ ಹಣೇಬರ್ ಬರ್ದ್
ಮತ್ತಏನ ಹತ್ತರ್ಲ ಮತ್ ನೀವ್ ಎಲ್ಲಿವರ ಹೋಗಬೇಕ್ ಅನ್ಕೊಂಡ್ರಿ.
ಇ ಇಪಾ ಅದ ಎಲ್ಲಿ ಮನಿ ಮಂದಿ ಸಂಗ ಟೈಲರ್ ಹೋಗ್ಬೇಕಕ್ ಅನ್ಕೊಂಡ್ರಿ ಇ ಈಗ ಇದು ಒಂದ್ ಮಳಿಗಾಲ ಒಂದ್ ಬರ್ ಬಿತ ಸೀಸನ್ ಚಲೋ ಆತಲ್ರಿ ಈ ಎಲ್ಲಾ ಅ್ರ ಬಿಸಿ ಬಿತ್ತದ್ರಾಗ ಆ ನೀರ್ ಬಿಡೋದು ಮಳಿ ಮಳಿ ಒಂದ ಇರ್ತತಿ ಅವರು ಬರಂಗಿಲ್ಲ ಹೋಗಿರಿ ನಾ ಹೋಗಕೆ ನ ಮಳಿ ಅದ ಏನ್ ಮಳಿ ಬಂದ್ರ ನಾಲಕ್ ಮಳ್ಯಕ್ ಹೊತ್ಕೊಂಡ್ ಕೆನ್ನ ತರ ಮಾತಾಡ್ತಾರ.
ಯಪ್ಪ ಬಟ್ ನೋಡೋದ ಆಾಗೆಲ್ಲ ಈಗ ಚಲೋ ಇರ್ತವಲ್ರರಿ ಏನ್ ಮಾಡೋದ ಅವಾಗ.
ಅದು ಬರಿ ಬರಿ ಈಗ ಚಲೋ ಏನ್ ಮಾಡಕ್ ಆಂಗ ಅವ್ರು ಬಿಡಂಗ ಇಲ್ಲ ಅಲ್ರರಿ ಮತ್ತ.
ಮತ್ತೆ ಏನ್ ಮಾಡ್ಲತಾರ ನಿಮ್ದ ಹೇಳ್ತಾರ
ಏನಲ್ರಿಪಾ ಒಬ್ಬಬೇಕಕ್ ಕದಾಳು ನನ್ ಗೊಮ್ಮೆಟ್ಟ ಒಬ್ರೇ ಕಾಳ್ ಕಾಳಿಪ ಮನುಷ್ಯರ್ ಜೀವ ಮನ್ಷ್ಯಾನೇ ಅಲ್ಲ ಅನ್ಕೋತನ್ ನನಗ್ರ
ಯಾಕ್ರೀ ಪ ಅಂತ ಪರಿ ಬಯಲತ್ತರ
ಏ ಮತ್ತೆ ಅಂತ ಪರಿ ಕಾಡ್ತಾಡ್ರಿಪ್ಪಾ ಕಾಡುದಕ್ಕ ನ ಆಡುತ್ತು ಒಂದ ಆಗ್ ಇಕ ಕಾಡುದ್ರ ಏನು ಅಂತ ಹೇಳ ಅಂತ ಪರ
ಎಲ್ಲಿ ಅವರರೀ ಅವರು.
ಆ ಇದು ಕುಂದಾಪುರ್ದ ಐತ್ ಬರಿ ಇಐತ್ತಾಗ ನಮ್ ಮಾತು ತಿಳಿಯಂಗಿಲ್ಲ ಏನು ಇಲ್ಲ ಬರೇ ಕಾಡ್ ಕಾಳವು ಹಸ್ ಇಪ್ಪತ್ತ್ ದಿನದಾಗ್ ಇಪ್ಪತ್ನಾಕ್ ಗಂಟೆ ಹಸ ಹೋಗಿತ್ತರಿ ಅದೇ ತಿಂದ್ ಒಂದ ಐದು ನಿಮಿಷ ಆಗಿರಲ್ಲ ಮತ್ತ ಹಸ್ವಾಗತ್
ಯಪ್ಪಾ ನಿಮಗೆ ನಿಮ್ಗೆ ತಿನ್ ಬಿಡೋಕ್ ಹೇಳ್ರಿ.
ನೀ ಬಿಟ್ರ ನನ್ನು ತಿನಾಪಕಿ ಐತ್ರಿ ಇದ್
ನೀನ್ ತಿಂದ ತಿನ್ ಸಾಕಾಗಿರ್ತದೇನ್ರಿ ಅವ್ರಿಗ ಅದಕ್ ಮತ್ತೆ ಮತ್ತೆ ಹತ್ತತ್ಸಲ ಆದೆ ಊಟ ಮಾಡ್ಬೇಕಂತ್ ಹಾ ಹಲೋ ಹಲೋ
ಹಲೋ
ಹಾ ಹೇಳ್ರಿ ಹಾ ಈ ಕೇಳಾತ್ ನೋಡ್ರಿ ಹಾ ಏನ್ ಹೇಳತಿದ್ರಿ?
ಇಲ್ರಿ ಆ ಕಡೆನು ಅನ್ನ ಸರ ತಿಂತಾವು ಇಲ್ಲಿ ಅನ್ನ ಸಾರೆ ಮತ್ತೆ ಅವ್ರಗೇನ ಉಟುಕ್ ಫರಕ್ ಫರಾಕ್ ಬೀಳ ಗಿಲ್ಲ ಸಂತಂಗ ಮೂರ್ ಹೊತ್ರ ಮೂರ್ ಹೊತ್ ತಿಂದ್ರು ಮತ್ ಊಟ್ ಊಟ್ ಊಟ್ ತೊತ್ತಾಳ್ರಿ ಪಯ್ಯ ಬಕಾಸೂರ್ ಮನ್ತನ್ದಾಗ್ ಹುಟ್ಟಾಳ ಏನ್ ಅನ್ಸುತ್ತೆ ನನಗರಿ.
ಮತ್ತೆ ಎಲ್ಲಿ ಅವ್ರ ಊರ್ ಕಡೆ ಕರ್ಕೊಂಡ್ ಹೋದೆ.
ಆ ಯವ್ವ ಆಕಿಗ್ ನಾವ್ ಜೀವಾ ಬಿಡ್ತೀ ಅಂದ್ರರು ಅವ್ರ್ ಮನಿ ಕಡಿ ಕರ್ಕೊಂಡ್ ಹೋಗ ಹಂಗಿಲ್ ಕಾಣ್ತತ್ರಿ ಅಕಿ ನಾವ ನಾಚ್ಕ ಬಿಟ್ಟಿ ಬಾಯ್ ಬಿಟ್ಟ ಕೇಳಿವ್ ಅಕಿಗ್ ನಿಮ್ ಊರಿಗ್ ಕರ್ಕೊಂಡ್ ಹೋಗ ಮಾಡ ಅಂತ ಅನ್ನೋದು ಇಷ್ಟ ಇಲ್ಲ ಜನ ಹೆಂಗ್ ಕರ್ಕೊಂಡ್ ಹೋಗ್ ಲಿ ಅನ್ನೋದೊಂದೇ ಡೈಲಾಗ್ ರೀ ಅಕಿಂದು. ಮತ್ ಬಿಟ್ರ ಹೂ ಬನ್ನಿ ಹೂ ಬರ್ರಿ ಹ ಹೋಗೋಣ ಬರ್ರಿ ಅಂತಾಳು ಒಂದ್ಸತ್ ಮನೆಗ್ ಹೋಗಾಗ ಬಾ ಅಂತ ಬಾಯ್ ಬಿಡ್ತಾರೆ ಹೆಂಗಿಲ್ಲ.
ಹ ಮ್ಮ ಮತ್ತಕಿ ನಮ್ ಕಡೆ ಕರ್ಕೊಂಡು
ಏ ನಮ್ ಕಡೆ ಬಂದಾಳ್ರಿಕಿ ಎಲ್ಲ ಆ ಕಡೆ ಬಾಗಲ್ಕೋಟತ್ತ ಎಲ್ಲಾ ತಿರುಗಿ ಬಂದಾಳ
ಬಂದಾರ ಇ ಕಡ
ಒಂದು ಅಡ್ಜೆಸ್ಟ್ ಆಗಂಗಿಲ್ರಿ. ಈಗಟ್ಟ ಹೂ ಬಂದಿದ್ಲ ಎರಡ್ ದಿನ ಪೂರ್ತಿ ಲೂಸ್ ಮೊಶೇನ್. ಚನ ವಾಮಿಟ್ ಬಿಪಿ ಲೋ ಹಾಕ್ಯಾಸಿ ಮಕ್ಕೊಂಡಿದ್ಲು ರೀ. ಎನ್.
ಅಯ್ಯೋ ಅಂದ್ರೆ ಇನ್ನೊಂದ್ಸಲ ಅವ್ರಗ್ ಈ ಕಡೆ ಕರ್ಕೊಂಡ್ ಬರ್ಲಾರದಂಗೆ ಆತ ಇದೀಗ.
ಇನ್ನೊಂದ್ಸರ್ತಿ ಏನ್ರೀ ಅಕಿಗ್ ಏನ್ಯಾಕ ಆಕಿ ಜೀವ ಹೋಗ್ತಿತ್ ಅಂದ್ರರು ಬಿಡಹಂಗಿಲ್ಲಿ ಇನ್ನೊಂದ್ಸರ್ತಿ ಕರ್ಕೊಂಡು ಹೋಗತಿರೋದ್ರಿ ಬರ್ತಾಳೆನ ಬಂದಿಲ್ಲ ಅಂದ್ರು ಕಾಲ ಕೈ ಕಟ್ಕೊಂಡ್ ಕ ತಗೊಂಡ್ ಹೋಗ್ಬೇಕನ್ ಕೋಂಡೇವ್ರಿ ನೋಡಮ್ ಏಯ್ ಹಸುವಾಗ್ಯಾದ ಹಸುವಾಗ್ಯಾದಂತ ಜೀವ ತಿನ್ನಾಕತ್ಯಾಳರಿಪ್ಪ ಆಕಿಗಿ ಊಟಕ್ರ ಏನ್ ಕೊಡ್ಬೇಕನು ಏ ತಿಂದಬಂದಾಳ ರಿಪ ಮನಾರ್ ಆ್ಯಡ್ ಗಂಗಾಳ ಅನ್ನ ತಿಂದಾಳ ಇನ್ನಾದ್ರು ಊಟ ಹಸುವಾಗದಲಾಗ್ಯತ.
ಮತ್ತೇನ್ ಏನಾರ ಮಾಡ್ರಿ ಮತ್ತ.
ನ ನನಗರ ತಿನ್ನಾಕಟ್ಟ ಚಿಂತೆ ಮಾಡ್ತೇನ್ರಿ ಇಲ್ ಆಕಿಂದು ಊಟದ ಚಿಂತಿನೇ ಬಾಳ ಆಗಿ ಬಿಟ್ಟೆತ್.
ಹಯ್ಯ ಪಕ್ಕ ಬಕಾಸುರೆ ನೊಡ್ರಿ ಪಕ್ಕ ಬಕಾಸು ಬಕಾಸುರಿನೇ ಇರ್
ಹಾ ರೀ ಬಕಾಸೂರ್ ಮನೆತನದಿಂದ ಬಂದಿದ್ ಕಾಣ್ತೈತ್ರಿ ಇದು ಆಕಿ ಚಿಕನ್ ತಿನ್ನದ್ ನೋಡಬೇಕ್ರಿ ಎಪ್ಪಾ ಒಂದು ಒಂದೊಂದು ಸತಿ ಅನ್ಸತೈತಿ ಅಕಿನ್ ಅಕಿ ತಿನ್ನೋದ್ ನೋಡಿ ಒ ಏನೋ ಟೇಸ್ಟಿ ಆಗಿರ್ಬೇ ತಿನ್ಬೇಕು ಅಂತ ಇನ್ನೊಂದ್ಸತಿ ಅದು ಮೂಳಿ ಎಲಬು ಎಲ್ಲಾ ತಿನ್ ಕಟ್ ತಿನ್ನೋದ್ ನೋಡಿ ಎಪ್ಪ ವ್ಯಾಕ್ ಕನ್ಸ್ ಬಿಟ್ಟಿರ್ತಿತ್ರಿ ಅದ್ರಾಗ ನನ್ ಬಾಜೂಕ ಕುಂದಿರ್ತಾಳ ಊಟಕ್ಕ ಹಾಕಿಂದ್ ನನ್ ಗಂಗಳ ಹತ್ತಿ ಹತ್ತಿನ ಇರ್ತೈತಿ ಒಂದೊದ್ಸತಿ ಅನ್ಸ್ಬಿಟ್ಟೈ ಇ ಎದ್ದ ಹೋಗ್ಲೆ ಇಲ್ಲಿ ತಿನಬ್ಯಾಡ್ ನನ್ ಬಾಜು ಕೂತ್ತು ಅಂತ ಅನ್ನಂಗ ಮನ್ಸ್ ಬಂದಿರ್ತೈತ್ರಿ ಮತ್ತ್ ಸುಮಾ ಹರ್ಟ್ ಆಗ್ತಾಳು ಪಾಪ ಊಟ ಏನ್ ಇದು ಆಕ್ಯತಂತ್ ಕ್ಯಾಸಿಂದ್ ಬಿಟ್ಟನಿ. ಮತ್ತೇನ್ ಸಮಾಚಾರೀ
ಏನ ಇಲ್ಲ ನೋಡ್ರಿಪ ಮತ್ ನಾಳೀ ಕಾಲೇಜಗಿ ಹೋಬೇಕ್ ಅದೆ ಮಾರಿ ಆದೆ ಕ್ಲಾಸ್ ಆದೆ ಟೀಚರ್
ಅದೇ ದಿನ ಹೋಗ್ ಗೆ ಹೋಗಿದಾಸ್ತ್ ನಿಮ್ಗೂ ಯಾರುಗ್ ಇಲ್ಲನ್ರಿ?
ಹಾರಿ ಪ್ಪ ನನ್ ನನ್ ಕೋಣ್ಯಾಗ ಒಂದ ಇಬ್ಬರು ಹಾರ್ ಬರೆ ಜಗಳ ಮಾಡ್ಕೊ
ಜಗಳ ಜಗಳ ಆಷ್ಟ್ ಜಗಳಾಡ್ ತರಿ
ಹೂ ರೀ ಬರಿ ಅಕಿ ಆಕ್ಕಿಗ್ ಹೊಡ್ದಳ ಇಕಿ ಈಕಿಗ್ ಚೂಟ್ ಗಳು ಅದೇ ಜಗಳ ಜಗಳ ಜ ಅವಕ್ ಬಿಡ್ಸಾಕ್ ಬೀ ಆಗ್ಲರಿ ಜಗಳಾಳ್ಳತ್ರರ ನೋಡಕ್ ಬಿ ಆಗಲ್ಲ
ನೀ ಬಿಡಸಾ ಬಿಡ್ಸಾಕರ್ ಯಕೆ ಹೋಗಕಿರಿ ಇನ್ನೊ ಸ್ವಲ್ಪ್ ಜಗಳ ಹಚ್ಚಿಡ್ಬೇಕಂತ ಅಂದಾಗ ಸೋಲೋ ಇರ್ತಿ ತಾವೇ ಜಗಳ ಜಗ ತಾವೇ ಸುದ್ದತಲ್ಲಾಸ್ತಿ ಲಾಸ್ಟ್ಗಿ
ನನ್ ಸಂಗಟ ಇದ್ದಿದ್ರ ಯಾವತ್ತು ಯಪ್ಪ್ಯಕಿ ಕಂಟ್ರೋಲ್ ಮಾಡಿ ಮಾಡಿ ಮಾಡಿ ಜೀಿವಾ ಬಾಯಿ ಬಂದಿದ ಅವ್ರ ಮಮ್ಮಿರ್ ಹೆಂಗ್ ಕಂಟ್ರೋಲ್ ಮಾಡ್ಯಾರ ಎಂತ ಹುಚ್ಕೋರಿ ಅನ್ಸ್ಬಿಟ್ಟತ್ ನನ ಈ ಹಮನ್ ಜನಂದ ಕರೆ ಹುಚ್ಚಿದ್ಲನ ಈ ಜಂದದಾಗ ಮನ್ಷ್ಯಾಗ ಹುಟ್ಟೇತ್ ಅನ್ಸ್ತಿದ್ರಿ ನಡ ಒಂದ ಹುಚ್ರಂಗ ಸಡನ್ ಸಡನ್ ಆಿರ್ತಾಳು ಮತ್ ಒಂದೊಂದ್ಸತಿ ಹಸು ಆಗೇತ್ ಹಸು ಆಗೇತಿ ಮತ್ ವಿತ್ನ್ ಸೆಕೆಂಡ್ ಮತ್ ಫೋನ್ದಾಗ ಏನಾರ ನೋಡ್ಕೋದ ಕುಂದಿರ್ತಾಳು ಅದು ಬಿಟ್ಟಾಳ ಅನ್ನೋದ್ರಾಗ ಹಲ್ ಕಡಿಯಕ್ ಬರ್ತಾಳು ಇಲ್ಲ ಏನಾರೂ ಬರಿ ಇಂತಾ ಹು
ಸಂಭಾಳ್ಸ್ಕೊಂಡ್ ಹೋಗ್ರಿ ಮತ್ತೇನ ಮಾಡ್ತಾರ
ಇಂತ್ತವಿದ್ರರು ಏನ್ ಮಾಡುದ್ರ ಸಂಬಸ್ಕೋಡ್ ಹೋಗುದಲ್ಲ
ಆಯ್ತವ್ರ ಮತ್ತೆ ಅವಗಾರ ಫ್ರೀ ಇದ್ದಾಗ ಕಾಲ್ ಮಾಡ್ರಿ
ಹಾ ಹಾ ಮಾಡು ನಲ್